ಹಲೋ ನಮಸ್ತೆ
ಹಾಂ ನಮಸ್ಕಾರ
ಮಾತಾಡ ಮಾತಾಡ್ತಿರೋದು ಕೇಳಸ್ತಿದ್ಯಾ
ಹಾ ಕೇಳಿಸ್ತದೆ ಕೇಳಿಸ್ತದೆ
ಚೆನ್ನಾಗಿದ್ದೀರಾ
ಚೆನ್ನಾಗಿದ್ದೀವಿ ನೀವು
ನಾನು ಚೆನ್ನಾಗಿದ್ದೇನೆ ನಿಮ್ಮ ಹೆಸರು
ನಮಸ್ರು ಭೂಮಿಕಾ ಅಂತ ನಿಮ್ಮ ಹೆಸರು
ನನ್ನ ಹೆಸರು ಶ್ರೇಯಾ ಅಂತ ಊಟ ಆಯ್ತಾ
ಹಾ ಇವಾಗ ತಾನೆ ಆಯ್ತು ನಿಮ ನೀವ್ ಮಾಡ್ರಾ
ಹಾ ನಂದು ಆಯ್ತು ನಾನು ಅದೇ ಅನ್ನ ತೊಂಡೆಕಾಯಿ ಸಾಂಬಾರ್
ಹಾ ನಾಳೆ ನಾಳೆ ನಮ ನಾವು ಅನ್ನ ಬೇಳೆ ಸಾಂಬಾರು ಮತ್ತೆ ನಿಮ್ಗೇನ್ ಇಷ್ಟ ಊಟದಲ್ಲಿ
ತಿಂದ್ರಾ
ಹಾ
ನಿಮ್ಗೆ ನಿಮ್ಗೇನಿಷ್ಟ ಊಟದಲ್ಲಿ ದೋಸೆ ಇಷ್ಟನಾ
ದೋಸೆ ದೋಸೆ ಹಾ ದೋಸೆ ಮಸಾಲ ದೋಸೆ ಇಷ್ಟಾ.
ಹೌದಾ
ಹಾ
ಹ ನಿಮ ಮಸಾಲ ದೋಸೆ ಇಷ್ಟನಾ ನಿಮ್ದು ಯಾವ ಊರು.
ನಮ್ದ ಈ ಕಡೆ ಬೆಂಗ್ಗಳೂರು.
ಬೆಂಗಳೂರಾ
ನಾವ ಈ ಕಡೆ ಈ ಕಡೆ ಸೈಡ ನೀವು.
ನಾನು ನಾರ್ತ್ ಅಂದರೆ ಉತ್ತರ ಕರ್ನಾಟಕ ಸೈಡ.
ಓ ಹಾಗರ ನಿಮ್ಮ ಕಡೆ ಇನ್ನು ಬೇರೆ ಬೇರೆ ತರ ತಿಂಡಿಗಳಲ್ಲಾ ಮಾಡ್ತಾರೆ
ಹಾ ತುಂಬಾ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ತಿಂಡಿ ಮಾಡ್ತಾರೆ.
ನಿಮ್ಮ ಕಡೆ ಏನೇನ ಮಾಡ್ತಾರ ಜಾಸ್ತಿ.
ಕಡೆ ತಿಂಡಿ ಇರು ಕಡೆ ರೊಟ್ಟಿ.
ಹಾ
ರೊಟ್ಟಿಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ರೊಟ್ಟಿ ಹೋಳ್ಗೆ.
ಹಾ
ಮತ್ತೆ ಜಾಸ್ತಿ ಇದ್ದೋರ್ ಐಟಮ್ಸ್ ಅಂದ್ರೆ ಇಟ್ಕೊಂಡು ತಿನ್ನೋ ತರ ಐಟಮ್ಸ್ ಸ್ನಾಯಕ್. ತರಾ ಐಟಮ್ಸ್ ಜಾಸ್ತಿ ಮಾಡ್ತಾರೆ.
ಟಕ್ ಹೌದಾ ಹೌದ್ ನಾಳೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಸ್ಪೆಷಲ್ ನಾಳೆ ಭಾನುವಾರಾ ಅಲ್ವಾ.
ಭಾನುವಾರಲ್ಲ ವೀಕೆಂಡು. ಏನಿರುತ್ತೆ ಅದೇ ಹೌವೇ ಹಾಸ್ಟ್ಲಲ್ಲಿ ಇರೋದ ನಾವು ಔಟಿಂಗ್ ಹೋಗ್ಬೇಕು ಅನ್ಕೊಂಡಿದೀವಿ.
ಹ ಎಲ್ಲಿ ಹೋಗ್ತೀರಾ ನಾಳೆ.
ಹೌದು ಒಂದ ದೇವಸ್ಥಾನಕ್ಕ ಹೋಗ್ಬೇಕು ಅನ್ಕೊಂಡಿದ್ದೀ ಬಂಡಿ ಮಾಕಾಳಮ್ಮ ದೇವಸ್ಥಾನ ಅಂತ ತುಂಬಾ ಸ್ಟ್ರಾಂಗು ದೇವರು ಅಂತ ಕೇಳ
ಹಾ ಹಾ ಹಾ ಹೌದ
ಅದಿಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ ಬರೋಣ ಅನ್ಕೊಂಡಿದ್ದೀವಿ ಗೊತ್ತಿಲ್ಲಾ ಏನಾಗುತ್ತೆ ಅಂತ.
ಹೌದಾ ಮತ್ತೆ ಎಲ್ಲು ಪ್ಲಾನ್ ಮಾಡಿಲ್ವಾ ನಮ್ದು ನಾಳೆ ಎಲ್ಲೂ ಇಲ್ಲಾ ನಾವು ಹಾಸ್ಟಲ್ಲ ಇರೋದು.
ಹೌದಾ
ಹಾ ನಮ್ಮ ಫ್ರೆಂಡ್ಸ್ ಸ್ವಪ ಎಲ್ರು ಮನೆಗ್ ಹೋಗಿದಿದ್ದಾರೆ ವೀಕೆಂಡ್ ಅಂತಾ.
ವಾರದಲ್ಲಿ ಒಂದೇ ವೀಕೆಂಡ್ ಸಿಗೋದು ಅ ಅಟ್ಲೀಸ್ಟ್ ಅವಾಗಾದ್ರೂ ಹೋಗ್ ಬರ್ಬೇಕ ತಾನೆ ಆಚೆ.
ಹೌದು ಹೋಗ್ ಬರ್ಬೇಕು ನೋಡ್ತೀವಿ ಟೈಮ್ ಯಾದು ಪ್ಲಾನ್ ಮಾಡ್ತೀವಿ.
ಹೌದಾ
ಒಳ್ಳೆ ಜಾಗ ಸಿಕ್ಕಿದ್ರೆ ಹೋಗ್ಬೇಕು ಇದು ಎಕ್ಸಾಂಸ ಎಲ್ಲಾ ಆದ್ಮೇಲೆ ಎಲು. ಪ್ಲಾನ್ ಮಾಡಿಲ್ವಾ.
ಎಕ್ಸಾಮ್ಸ್ ಆದ್ಮೇಲೆ ಹೋಗ್ಬೇಕು ಅನ್ಕೊಂಡಿದೀವಿ ಗೊತ್ತಿಲ್ಲಾ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಪೂರ್ತಿ. ಹೋಗಬೇಕು ಅಂತಾ ಫಿಕ್ಸ್ ಆಗಿದ್ದೀವಿ.
ಹಾ ನಾವು ಗೋ ಗೋವಾ ಹೋಗೋಣ ಅಂತ ಪ್ಲಾನ್ ಹಾಕಿದ್ದಿವಿ ಫ್ರೆಂಡ್ಸ್ ಜೊತೆ ಎಲ್ಲಾ.
ಕಂಡಿದೀವಿ ನೋಡಿ.
ನಾವು ಆಕಡೆ ಹೋಗಿ ಎಲ್ಲಾ ಸುತ್ತಾಡ್ಕೊಂಡು. ಎಂಜಾಯ್ ಮಾಡ್ಕೊಂಡು. ಬರೋಣ ಅಂತ ಮೂರ್ ನಲ್ಕ್ ದಿವಸ ಹೋಗ್ ಬರೋಣ ಅಂತ ಅನ್ಕೊಂಡಿದೀವಿ ಇನ್ನು ನೋಡ್ಬೇಕು ಏನೇನ್ ಆಗುತ್ತೋ.
ಹೌದಾ ಸರಿ ಆಯ್ತು ಹೋಗ್ಬನ್ನಿ ಹುಷಾರಾಗಿ ಹೋಗಿ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಬನ್ನಿ. ಆ ಕಡೆ ಮತ್ತೆ ಇಲ್ಲಿಗಿಂತ ಅಲ್ಲಿ ಒಂದ ಸ್ವಲ್ಪ ಬೇರೆ ಇರುತ್ತೆ.
ಹೌದು ಅದನ್ನೆಲ್ಲಾ ಪೇರೆಂಟ್ಸ್ಗೆ ಇನ್ನು ಹೇಳಿಲ್ಲಾ. ಹೇಳಿದ್ರೆ ಅವ್ರು ಏನಂತಾರೋ ಏನೋ ಗೊತ್ತಿಲ್ಲ.
ಅಂದ್ರೆ ನಿಮ್ ಮನೇಲಿ ಅಪ್ಪ ಅಮ್ಮ ಹೋಗಕ್ಕೆೆ ಬಿಡ್ತಾರ ಗೋವಾಗೆಲ್ಲಾ.
ಕೇಳ್ಬೇಕು ಬಿಡ್ ಎಲ್ರೂ ಬಿಡ್ತಾರೆ ಬಟ್ ಜಾಸ್ತಿ ರಿಕ್ವೆಸ್ಟ್ ಮಾಡ್ಕೋಬೇಕು ಕಳ್ಸಿ ಕಳ್ಸಿ ಅಂತ ಕೇಳ್ಕೋಬೇಕು. ಇವಾಗ ಬೇರೆ ಎಕ್ಸಾಮ್ಸ್ ಟೈಮ್ಸ್ ಅಲ್ವಾ ಸೊ ಹಿಂದೆ ಮುಂದೆ ನೋಡ್ತಾರೆ. ಫಸ್ಟ್ ಎಕ್ಸಾಮ್ ಮುಗಸ್ರಿ ಮತ್ತೆ ನೋಡ್ರಿ ಅಂತಾರೆ.
ಅದು ನಿಜ ಈಗ ಎಕ್ಸಾಮ್ ಮುಂದೆ ಹಿಂದ್ ಮುಂದೆ ಹಿಂದೆ ಎಕ್ಸಾಮ್ ಇ. ಕಕೊಂಡ್ ಮುಂದೆ ಟ್ರಿಪ್ ಬಂದ್ರೆ ಎಕ್ಸಾಮ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಕೆ ಆಗಲ್ಲ ಅಲ್ವಾ.
ಹೌದು ಬಟ್ ನಮ್ಗೆ ಟೈಮ್ ಸಿಗೋದೆ ಎಕ್ಸಾಮ್ ಆದ್ಮೇಲೆ ಎಕ್ಸಾಮ್ ಆದ್ಮೇಲೆ ನಮ್ಗೆ. ಕೊಡೋದೇ ಒಂದ್ ವಾರ ರಜಾ ಒಂದ್ ವಾರ ಆದ್ಮಲೆ ಮತ್ತೆ ಕಾಲೇಜ್ ಶುರುವಾಗುತ್ತೆ.
ಹಓ ಅದೇ ಗಾಪಲ್ ಹೋಗ್ ಬರ್ಬೇಕಾ.
ಅವಾಗ ಹೋಗಿಲ್ಲ ಅಂದ್ರೆ ಮತ್ತೆ ನಾವವು ಹೋಗೋಕ್ಕೆ ಆಗಲ್ಲ ಅದಕ್ಕೆ ಈ ಸರ್ತಿ ಪ್ಲಾನ್ ಮಾಡಿದ. ವಿ ಇನ್ನುೂ ಕೇಳಿಲ್ಲ ಅಪ್ಪ ಅಮ್ಮ ಅವ್ರನ್ನೆಲ್ಲಾ ಕೇಳ್ಬೇಕು ಮಾತಾಡ್ಬೇಕು.
ಓ ಅದ ಬಿಡ್ತಾರೆ ತಾನೇ ಕೇಳೋದ ಅಂತ ಏನಿಲ್ಲ ಬಿಡ್ತಾರೆ ಹೂ ಹೋಗ ಒಂದ್ ಸ್ವಲ್ಪ ಜಾಸ್ತಿ ರಿ. ರಿಕ್ವೆಸ್ಟ್ ಮಾಡಿ ಹಠ ಮಾಡಿದ್ರೆ ಸಾಕ್ಬಿಡ್ತಾರಲ್ಲಾ.
ಹಠ ಮಾಡ್ಬೇಕು ಮತ್ತೆ ಮನೆಗ್ ಹೋದ್ರೆ ಕಳ್ಸಲ್ಲ ಮನೆಾಗ ಹೋದ್ರೆ ಏನೊಂದ. ರೀಸನ್ ಹೇಳ್ಬಿಡ್ತಾರೆ ಹೋಗ್ಬೇಡ ಅಲ್ಲಿ ಹ್ುಕ್ ನಾವೇ ಅಲ್ಲ ಹ್ು ಅಲ್ಲ ಹೋಗ್ು ಇಲ್ಲ ಹೋಗ್ಕ್ ಅನ್ಬಿಡ್ತಾರೆ ಅದಕ್ಕೆ. ಫಸ್ಟ್ ಎಕ್ಸಾಮ್ ಮುಗಸ್ಕೊಂಡು ಹೋಗ್ಬಿಟ್ಟ ಮತ್ತೆ ಮನೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ.
ಓಹ ಚೆನ್ನಾಗಿದೆ ಐಡಿಯಾ ನಾನು ಇದನ್ನ ಇದೇ ಥರ ಮಾಡ್ತೀನಿ ಹಾಗಾದ್ರೆ.
ಹಾ ಯಾಕಂದ್ರೆ ನಾವ್ ಮನೆಗ್ ಹೋಗ್ಬಿಟ್ರೆ ಅವ್ರು ಕಲ್ಸಲ್ಲ ಅಲ್ಲೋ್ಬೇಕು ಇಲ್ಲೋ್ಬೇಕು ಅಂತ ಟೈಮ್ ಮುಂದೆ ಹಾಕ್ತ ಾ ಇರ್ತಾರೆ ನಾ್ ಹೋಗಲ್ಲ ಅದಾಗಲ್ಲ.
ಅದು ನಿಜ. ಮನೆ ಅವ್ರಿಗೆ ಏನ್ ಅನ್ಸುತ್ತ ಅಂದ್ರೆ ಮನೇಲಿ ಅವ್ರ ಅಪ್ಪ ಅಮ್ಮ ಏನ್ ಅನ್ಕೊಂಡ್ ಬಿಡ್ತಾರೆ ಅಂದ್ರೆ ಈಗ. ಈಗ ನಾವು ದೂದ್ಸಾಗರ್ ಅಲ್ಲಿ ಹೋಗಿದ್ದೀವಿ ಒಮಲಿ ಅಲ್ಲಿ ನಾವು ಹೋದ ತಕ್ಷಣನೇ ಫ್ಲಡ್ ಆಗ್ಿಬಿಡುತ್ತೆ. ಸತ್ತೋಗ್ ಬಿಡ್ತೀವಿ ಅನ್ನೋ ಫೀಲ್ ಕೊ.
ಅದಕ್ಕ ಭಯ ಪಡ್ತಾರ ಹೋಗ್ಬೇಡ್ರಿ ಅಲ್ಲೆಲ್ಲ ಅಷ್ಟಲ್ಲ ದೂರ ಹೋಗ್ಬೇಡ್ರಿ ಅಂತ. ನಮ್ ಫ್ರೆಂಡ್ಸ್ ಎಲ್ಲಾ ಗೋವಾ ಅಂತ ಹೇಳಿಲ್ಲ ಇನ್ನು. ಎಲ್ಲಾದ ಹತ್ರ ದೇವಸ್ಥಾನ ಹೇಳ್ತತಿವಿ ದೇವಸ್ಾನ ಹೇಳ್ಬಿಟ್ಟು ಹಂಗ ಹೋಗೋಣ ಯಾಕಂದ್ರೆ ಗೋವಾ ಹ.
ಇಲ್ಲ ದೇವಸ್ಥಾನದ ದೇವಸ್ಥಾನದ ಹೆಸ್ರಲ್ಲಿ ಗೋವಾಗ ಹೋಗ್ತಿದ್ದೀರಲ್ಲ ನೀವು ನೋಡಿ.
ಇಲ್ಲ ಗೋವಾಗ ಗೋವಾಗ ಹೋಗ್ಬೇಕಂದ್ರೆ ನಮ್ಮ ಸ್ವಪ ಒಪ್ಪೋದಕ್ ಏನೋ ಹೇಳ್ತ. ತಿವಿ ಬಟ್ ನಮ್ ಫ್ರೆಂಡ್ಸ್ ಮನೇಲೆಲ್ಲ ಪೇರೆಂಟ್ಸ್ ಹೇಳಿದ್ರೆ ಅವ್ ಬೈತಾರೆ.
ಹಾ ಅದು ನಿಜ ಹ್ಮ್ ನಮ್ಮನೆಯಲ್ಲೂ ಸಹ ಇಷ್ಟೆ್ದು. ನಮ್ಮ್ನೇಲ್ಲೂ ಸಹ ಅಷ್ಟೇ ಈಗ ದೂಸಾಗರ್ ಅಂದ್ರೆ ಒಂದ್ ಸ್ವಲ್ಪನ ಅಣ್ಣ ಎಲ್ಲಾ ಹೋಗಿ ಬಂದಿದಾರ. ಕಡೆ ಅವ್ರ ಒಂದ ಸ್ವಲ್ಪಟ್ರಿಂಗ್ ಜಾಸ್ತಿ. ಆಗುತ್ತೆ ಹಾಗೆ ಬೇಡ ಅನ್ಬೋುದು ಅಷ್ಟು ಬಾಳ್ ಕನ್ವಿನ್ಸ್ ಮಾಡಿದ್ರೆ ಒಪ್ಕೋಬಹುದು. ಅದೇ ದೂಧ್ ಸಾಗರ್ ಅಂದ್ರೆ ಯಾವ್ ಗೋವಾನೂ ಬೇಡ ದೂ್ ಸಾಗ ದೂದ್ ಸಾಗರ್ೂ ಬೇಡ ಗೋವಾನು ಬೇಡ ಮುಚ್. ಇಕೊಂಡ್ ಮನೆಗ್ ಬಾ ಅಂತ ಹೇಳಿ ಮನೆಗ್ ಕರ್ಸ್ಕೊಬಿಡ್ತಾರ ಅಷ್ಟೇ.
ಅದಕ್ಕೆ ಗೋವಾ ಅಂದ ಮಾತ್ರ ಹೇಬಾರ್ದ ದೇವಸ್ಥಾನ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಹೋಗ್ತಾ ಇದೀವಿ ಅನ್ಬೇಕು. ಮತ್ತೆ ನಮ್ ಗ್ಯಾಂಗ್ ಅಲ್ಲಿ ಒಬ್ಳು ಬ್ರಾಹ್ಮಣ ಹುಡುಗಿ ಇದ್ದಾಳೆ ಅವ್ರ ಮನೇಲಿ ಅವ. ಕಳ್ಸದೆಲ್ಲ ನಾ ಮೂ ನಲ್ ಟ್ರಿಪ್ ಹಾಕಿದೀವಿ ಮೂರ್ನಾಲ್ ಟ್ರಿಪ್ಲ್ಲೂ ಒಳೆಗೂ ಬಂದೇ ಇಲ್ಲ.
ಅಯ್ಯೋ ಪಾ ಪ್ಪಾ ಅವ್ಳಿಗ ಒಂಥರಾ ಅನ್ಸುತ್ತಲ್ಲಾ ನೀವು ಎಲ್ಲಾ ಹೋಗಿರೋ ಫೋಟೋಸ್ ನೋಡಿ ಮಾಡಿ.
ಅಷ್ಟು ಸ್ಟ್ರಿಕ್ ಇದಾರೆ ಅಲ್ಲಿ ಹೋಗ್ಬೇಡ ಇಲ್ಲ ಹೋಗ್ಬೇಡ ಅಂತಾರೆ ಅದಕ್ಕೆ ಅವಳ್ಳೆ ಎಲ್ರುೂ. ಕಳ್ಸಲ್ಲ ಈ ಸತಿ ಏನಾಗುತ್ತೋ ಗೊತ್ತಿಲ್ಲ ಈ ಸತಿ ಕೂಡ ಹೇಳಿದೀವಿ ಫಸ್ಟ್ ಒಪ್ಸಸ್ ಮನೇಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ. ಕ್ಕೆ. ಅವಾಗೋಳ ಹೇಳಿದ್ದು ನಾನ್ ಮನೇಲಿ ದೇವಸ್ಥಾನ ಅಂತ ಹ ಹೇಳಳ್ ಬರ್ತೀನಿ ಇಲ್ಲಾಂದ್ರೆ ನಮ್ಮ್ ಮನೇಲ್ ಕಳ್ಸಳ ಅಂದ್ಲು.
ಹ್ಮ್ ಹ್ಮ್ ಹ್ಮ್-
ಹಾ ಸರಿ ಏನೋ ಅಂದ ಹೇಳ ಬಟ್ ಕೊನೆಗ್ ಬಾ ಅಂತ ಹೇಳಿದೀವಿ ನೋಡ್ತೀನಿ ಆಲ್ಮೋಸ್ಟ್. ಟ್ರೈ ಮಾಡ್ತೀನಿ ಬರ್ತೀನಿ ಅಂದಿದ್ದಾಳೆ.
ಟ್ರೈಗಿ ಅಲ್ಲ ಅಂತ ಹೇಳಕ್ ಹೇಳ್ಬೇಡಿ ಅವಳಿಗೆ ನೀವು ಪಕ್ಕ ಕನ್ಫರ್ಮ್ ಬರಲೇಬೇಕು ಅಂತ ಹೇಳಿ ನೀವೇ ವಾರ್ನ್ ಮಾಡಿ. ಅಂದ್ರೆ ಸುಮ್ನೆ ಬಿಡಕ್ ಹೋಗ್ಬೇಡಿ ನೀವು ಒಂದ್ ಸ್ವಲ್ಪ ಜೋರಾಗಿ ಮಾತಾಡುದ್ರೆ ಓ.
ಇಟ್ಟಿದ್ದೀವಿ ನಾವು ಕರ್ಕೊಂಡ್ ಹೋಗ್ಲೇಬೇಕು ಏನಾದ್ರು ಆ ಹೋಗ್ಲಿ ಅವ್ರ ಅಪ್ಪ ಹೇಳಾದ್ರು ಕರ್ಕೊಂಡ್ ಹೋಗ್ಬೇಕಕ್ ಇ ಸತಿ ಅಂತ.
ನೀವ ೇನ್ ಮಾಡಿ ಗುತ್ತಾ ಅವ್ಿಗೆ ಹೆದರಿಸಸ್ ಬಿಡಿ ಆಯ್ತು ನೀವು ಈ ಸರ್ತಿ ಟ್ರಿಿಗೆ ಬಂದಿಲ್ಲಂದ್ರೆ ನಾನ್ ನಿನ್ ಜೊತೆ ಮಾತ. ಮಾತಾಡಲ್ಲ ಏನೇ ಆಗ್ಲಿ ಮಾತಾಡಕ್ಕೆ ಹೋಗಲ್ಲ ಹಾಗೆ ಹೀಗೆ ಎಲ್ಲ ಅಂತ ಹೇಬಿಡಿ. ಅಟ್ ಲೀಸ್ಟ್ ನನ್ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ ಮಾಡ್ತಿದ್ದಾರೆ ಅಂತ ಅತ್ತು ಮಾಡಿಾದ್ರರು ಬರ್ತಾಳಳು ಮತ್ತೆ.
ಹೌದು. ಏನ್ ನಮ ನಾವೊಂದು ಹದ್ ಹದ್ನೈದ ಜನ ಹೋಗ್ತಾ ಇದ್ದೀವಿ. ನಮ್ ಜೊತೆ ಸ್ವಲ್ಪ ನಮ್ಮ ಅಕ್ಕ ಅವ್ರ ಜೊತೆ. ಹಾ ಅಂದ್ರೆ ನಾವ್ ಹನ್ನೆರಡು ಜನ ಇದ್ದೀವಿ ನಮ್ಮ. ಅಕ್ಕ ಅವರ್ಾರೆ ಕಾಲೇಜ್ ಸೀನಿಯರ್ಸ್ ಅವ್ರು ಬರ್ತಾರೆ.
ಹಾ ಹಾ-
ಸೊ ಅವ್ರ ಜೊತೆ ನಾ ಹೋಗತ ಇರೋದು ಚೆನ್ನಾಗಿರುತ್ತ ಅನ್ಬೇಟ್ ಅವ್ರ ಜೊತೆ ಹೋಗತ ಇದೀವಿ.
ಹ್ಮ್ ಹ್ಮ್-
ಎಲ್ಲಾ ಪ್ಲಾನ್ ಮಾಡಿದ್ವಿ ಎಲ್ಲ ಎಕ್ಸಿಕ್ಯೂಟ್ ಆದ್ರೆ ಸಾಕಕ್ು..
ಅಂದ್ರೆ ನಿಮಗ್ ಸೀಿಯರ್ ಫ್ರೆಂಡ್ಸ್ ಇದಾರೆ ಅಂದಂಗ್ತು.
ಹಾ ಹಾ ಚೆನ್ನಾಗಿ ಮಾತಡ್ತಾರೆ ಅವರು ನಮ್ ಜಾಸ್ತಿ ಕ್ಲೋಸ್ ಇದ್ದಾರೆ ಏನಾದ್ ಹೇಳ್ಕೊಂತೀವಿ ಮಾತಾಡ್ತಿೀವಿ ಕುತ್.
ಅಂದ್ರೆ ಅದು ಚೆನ್ನಾಗಿರುತ್ತಲ್ಲಾ ಸೀನಿಯರ್ಸ್ ಜೊತೆ ಚೆನ್ನಾಗಿ ಮಾತಾಡೋದು ಮಾಡೋದು ಮಾಡದು್.
ಹಾಗ ನಮ್ ಬ್ಯಾಚಲ್ಲಿ ನಮ್ಮ ಜೊತೆಗೆ ಇರೋಗನೆ ಸ್ವಲ್ಪ ಮಾತುಕತೆ ಇಲ್ಲ. ಹೌದ ನಾವಂದೆ ಆಗಲ್ಲ ನಮ್ಗ ಅವ್ರರುಂದ್ರೆ ಆಗಲ್ಲ ಸೊ ಹಂಗ್ ಬಿಟ್ಬ ಬಿಟ್ಟಿದೀವಿ ಅವ್ ಮಾತಾಡ್ರೆ ಮಾತಾಡ್ತೀವಿ ಇಲ್ಲಾಂದ್ರೆ ಇಲ್ಲ.
ಓ ಆತರ ಅಂದಂಗ ಆಯ್ತು.
ಇವಾಗ ನ್ ಅಕ್ಕೋ್ರ ಇದಾರಲ್ಲ ಅಕ್ಕ ಅವರು ಕುತ್ಕೊಂಡ ಮಾತಾಡ್ಕೊಳ್ಳೋದು ಇವಾಗೂ ಅಲ್ಲೇದೇ ಮಾಡ್. ಹತಾ ಇದ್ವಿ ಎಲ್ಲಾ ಕುತ್ಕೊಂಡ ಮಾತಾರ್ ಕೊಂಡಿದ್ವಿ.
ಹಾ ಹಾ ಹಾ-
ಇವಾಗ ಹಂಗೆ ಹಾಸ್ಟ್ಲಲ್ ರೌಂಡ್ ಹಾಕೊಂಡು ಇವಾಗ ರೂಮ್ ಬಂದ್ ಕುೂತ್ಕೊಂಡಿದ್ದೀವಿ.
ಅಂದ್ರೆ ಗೋವಾಗಾದ್ರೆ ಫುಲ್ ಈಗ ಎಣ್ಣೆ ಗಿಣೆ ಎಲ್ಲ ಚೋರ್ ಅನ್ಸತ್ೆ ಪಾಟಿ ಗಿಟಿ ಎಲ್ಲ.
ಏನಿಲ್ಲ ನೋಡ್ಬೇಕು ಅಲ್ಲಿ ಅಲ್ಲಿ ಹೆಂಗಿರುತ್ತೋ ಅಲ್ಲಿ ಹೆಂಗ್ ಅನ್ಸುತ್ತೋ.
ಹ-
ನಮ ನಮ. ನಮ್ ಗ್ಯಾಂಗ್ ಅಲ್ಲಿ ಒಬ್ರು ಹುಡುಗಿ ಇದ್ದಾಳೆ ಅವಳಂತೂ ಅಹ್ ಫಿಕ್ಸ್ ಹೋಗಿದ್ದಾಳ ತಗೊ್ ಬರ್ಬೇಕು. ಹೂ ಎಣ್ಣೆ ಎಲ್ಲಾದ್ೂ ಬೆಂಗಳೂರ್ ತಗೊಂಡ್ಬೋಡ್ಬೇಕು ಅಂದ್ರೆ ನಾವ್ ಎಲ್ಲ ಇರೋದ್ ಬೆಂಗ್ಳೂರಲ್ಲಿ. ಅದಕ್ಕೆ ಗೋವಾ ಹೋಗ್ತಿವಲ್ಲಾ ಹೆಂಗೋ ಬಾಟ್ಲ್ ತಗೊ್ ಬಂದ್ಬಿಡ್ಬೇಕು ಅಂತ ಹೇಳ್ತಿದ್ಲು. ಬಟ್ ಅಕ್ಕೋರೆಲ್ಲಾ ಇಲ್ಲ ಆಗಲ್ಲ ಅದು ಅ. ಟ್ರೈನ್ಲ್ಲಿ ಚೆಕ್ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಸಿಕ್ಕಾಕೊಂಡ್ರೆ ಪೊಲೀಸ್ ಎಲ್ಲಾ ಬರ್ತಾರೆ. ತಾರೆ ಬೇಡ ಅಂತ ಇದ್ರು.
ಇಲ್ಲ ಮಮೇಪಿ ಅವಳ ಅವ್ರ ಮನೆಗ್ ಯಾರಿಗಾದ್ೂ ತಗೋಬೇಕು ಅಂತ ಅನ್ಕೊಂಡಿದ್ರೆ.
ಅದೇ ನೋಡ್ಬೇಕು ಏನಾದ್ ಏನ್ ನಾವು ಟ್ರೈ ಮಾಡ್ತೀವ ಆದಷ್ಟು.
ಏ ಟ್ರೈ ಗಿ ಎಲ್ಲ ಮಾಡಕ್. ಹೋಗ್ಬೇಡಿ ಸು್ನೆ ರಿಸ್ಕ್ಗ್ ಹುಗಿರ್ ಹುಡ್ಗಿ ಹೋಗ್ತಿದ್ದೀರಾ ಅಂದಾಗ ಅಂತ ಎಲ್ಲಾ ಏನಕ್ ಬೇಕು. ಸುಮ್ನೆ ರಿಸ್ಕ್ ಅಲ್ವಾ.
ಹೌದು.
ಮತ್ತ ಏನ ಕ್ರಿಸ್ಕಲ್ ನೀವ ನೀವೇ ಹೋಗ ೂಡ್ತೀರಾ ಕಿಸ್ಕಲ್.
ಅದೇ ಹೋಗ್ಬಿಟ್ಟು ಆರಾಮಾಗಿ ಅಲ್ಲಿ ನೋಡ್ಕೊಂಡು ಆ ಕಡೆ ಜಾಗಗಳೆಲ್ಲ ನೋಡ್ಕೊಂಡು ಎಲ್ಲಾ ಕಡೆ ತಿರ್ಕೊಂಡ್ ಬರ್ಬೇಕು
ಚೆನ್ನಾಗಿ ಎಂಜಾಯ್ ಮಾಡ್ಕೊ ಬನ್ನಿ ಈಗ ಈಗ ಎಲ್ ಈಗ ಎಂಜಾಯ್ ಮಾಡ್ದ ಮತ್ತೆ ಮತ್ ಯಾವಾಗ್ ಮಾಡಕ ಆಗುತ್ತೆ ಹೇಳು ಮತ್ತೆ
ಅಪ್ಪಮ್ಮ ಹೇಳಕ್ ಆಲ್ವಲ್ಲ ಅವ್ರ ಅರ್ಥ ಮಾಡ್ಕೊಳಲ್ಲ ಅವ್ರ ಏನಂತಾರೆ ನೀವು ಇವಾಗ ಬೇಡ ಹೋಗೋದು ಎಲ್ಲಾ ಮುಗಸ್ರಿ ಫಸ್ಟು ಅಂತಾರೆ
ನೀವ್ ಹೇಳ್ಬೇಕು ಈಗ ಈಗ ನೋಡು ಸ್ಕೂಲ್ನಲ್ಲಿ ಹೋಗಕ್ ಬಿಟ್ಟಿಲ್ಲ ಕಾಲೇಜ ಅಲ್ಲಿ ಹೋಗಕ್ ಬಿಟ್ಟಿಲ್ಲ ಈಗೂ ಹೋಗಕ್ ಬಿಡಿದೆ ಮತ್ತೆ ಯಾವಾಗ ನಾ ಅಜ್ಜ ಆದ್ಮೇಲೆ ಹೋಗಿ
ನನ್ ಮೊನ್ನೆ ಅದೇ ಮತ್ತ- ಮಾತಾಡ್ದದೆ ನೀವ ಇವಾಗ ಕಳಿಸತ ಇಲ್ಲ ಮತ್ತಾನ ಇಲ್ಲ ಯಾವಾಗೋಗ್ಲಿ ಮದ್ವೆ ಆದ್ಮೇಲೆ ಹೋಗಕಕ್ಗುತ್ತ ನನ್ ಎಲ್ಲಾದ್ರು ಅದಕ್ಕೆ ಇವಾಗ ಕಳ್ಸ್ಕೊಂಡ್ ಕೊಡಿ ಅಂತ ಏನು ಮಾತಾಡ್ತಿದ್ದೆ ನಾನು ಅವಾಗ ನಮ್ಮಅಮ್ಮ ಇಡ್ಕೊಂಡು ಸರಿ ಸರಿ ಏನೋ ಮಾಡೋಣ ಟೈಮ್ ಜಾಸ್ತಿ ಇದೆಯಲ್ವಾ ಫಸ್ಟ್ ಎಕ್ಸಾಮ್ ಬಗ್ಗೆ ನೋಡುವ ಅಂದ್ರು ಅದಕ್ಕೆ ಅವೆಲ್ಲ ಚಿಂದ್ ಬಿಟ್ಟು ಎಕ್ಸಾಮ್ಸ್ ಮುಗಸ್ಕೊಂಡ್ ಹೆಂಗ ಹೋಗೋದಲ್ವಾ ಫಸ್ಟ್ ಎಕ್ಸಾಮ್ಸ್ ಬಗ್ಗೆ ನೋಣ ಅಂತ ಸೈಲೇಟ್ ಆಗಿದ್ದೀವಿ
ಹಾ ಹಾ ಹಾ
ಮತ್ತೆ ನೀವೆಲ್ಲಿ ನೀವು ಯಾವ ಕಡೆ ನೆನಕಿದ್ದೀರಾ
ನಾವು ಹೋಗ್ಬೇಕ್ ಅನ್ಕೊಂಡಿದೀವಿ ಆ ಕಡೆ ದೂದಸಾಗರ್ ಕಡೆಗೆ
ಹಾ ಹಾ
ನೋಡ್ಬೇಕು ಇನ್ನು ಏನಾಗುತ್ತೋ ಏನೋ
ಹೌದಾ ಸರಿ ಯಾವಾಗ ಟೈಮ್ ಇದ್ದಾಗ ಕಾಲ್ ಮಾಡ್ತಾ ಇರಿ ಮಾತಾಡೋಣ
ಹಾ ಹಾ ಸರಿ ಸರಿ ಆಯ್ತು
ಹಾ ಸರಿ